ಹಲೋ ಹ್ಮ್ ಅರಾಮದಿ ನೀ ಅರಾಮದಿಯಾ
ಹ್ಮ್ ಆರಾಮ ಅದಿನಿ ಚ
ಚಾ ಚಾ ಕುಡಿದಿ
ಹ್ಮ್
ಏನು
ನಾನು ಕುಡುದನ
ಏನ್ ಮಾಡಕತಿದಿ
ಏನಿಲ್ಲ ಖಾಲಿ ಕುಂನಿ ಹಂಗೆ
ಹ
ನೀನು
ನಾನು ಕಾಲಿ ಕೂತಿದ್ದೆ ಖಾಲಿ ಕುಂತಿದೀನಲ ಹಳೆ ಫೋಟೋಸ್ ಎಲ್ಲ ತಗಬೇಕೆ ಆರ್ಬನ್ ತ
ಹ್ಮ್ ಹ್ಮ್
ಅತ್ತ ಅಳೇ ಶಲ್ ಹಾಳೆ ಶಾಲಾ ದಿನದು
ಹ್ಮ್ ಹಾ ಹ ಹ ಹ ಹ ಹ
ಹಣಕ ಮತ್ತೆ ಹ
ಎಲ್ಲಿ ಓದಿದ್ದಿ ಹೌದು ಸಾ ಇದು. ಇದೇ ಶಾಲೆ ಅಂದ್ರೆ ಒನೇ ಕ್ಲಾಸ್ ಎರಡನೇ ಕ್ಲಾಸ್.
ಹಾ ಎಲ್ಲಾ ಇಲ್ಲೇ ಲೋಕಲ್ ಎಲ್ಲಾ ಇಲ್ಲೆ ಕೊಪ್ಪಳ ಅಂತ.
ಕೊಪ್ಪ ಳದಗ ಓದಿಯೇನ. ಹ್ಮ್ ಇದು ಕಾಲೇಜ್ ಮತ್ತ.
ಕಾಲೇಜನು ಕೊಪ್ಪಳಾ ಎಲ್ಲಾ ಕೊಪ್ಪಳನೇ.
ಹ್ಮ್
ಹ ಕಾಲೇಜ್ ದಿನಗಳೆಲ್ಲ ಎಷ್ಟ್ ಚಂದ ಇದ್ವಲ್ಲ ಅಂತ ಈ ಫೋಟೋ ನೋಡಿಸತಾಗ ಆಲ್ಬಮ್ ಫೋಟೋ ನೋಡಸ್ತಾಗೆಲ್ಲ ಅನ್ಸುತ್ತ.
ಹ್ಮ್ ಹ್ಮ್ಮ್ ಹಂಗೆ ಚಂದ. ಸಣ್ಣೋರ್ ಇದ್ದಾಗನ ಅವಾಗ ಚಂದ ಯಾರ ಏನ ಅಂದ ತೆಲಿಗ ಹಚ್ಕೊತಿ
ಹ ಅದ್ರಗಂತ್ರು ಒಂದು ಫೋಟೊ ಐತಿ. ತಿ ಎಷ್ಟು ಉಡಾಳ ಇದ್ನಲ. ಮನ್ಯಾಗ ಒಂದು ಒಂದ ಕ್ಷಣನು ಸುಮ್ನೆ ನಿಂದರ್ತಿರ್ಲಿಲ್ಲ ವಸ್ಟು. ಎಷ್ಟು ಉಡಾಳ ಅಂತಂದ್ರ ಅಷ್ಟು ಉಡಾಳ ಆಗತ ತ ಆ ಫೋಟೋಸ್ ನೋಡ್ಬೇಕಿಲ್ಲ ನಮ್ಮ ಅಪ್ಪ ಅಂತಿರ್ತಾರ ನಮ್ಮ ಅಪ್ಪ ಅಮ್ಮ ಅಂತಿರ್ತಾರೆ.
ಏನಂತ ಏನಂತ ಅಂತಾರ.
ಅದ ಎಷ್ಟು ಉಡಾಳಯ್ತಿ ನೋಡು ಎಷ್ಟು ಚುರ್ಕಾಯ್ತಿ. ಮನ್ಯಾಗ ಹಿಡಿಯಕ್ ಆಗ್ತಿರ್ಲಿಲ್ಲ ನೀನ್ನ. ಅಂತೆಲ್ಲಾ ಅಂತಿರ್ತಾರ
ಎಷ್ಟು ವರ್ಷದಿಂದಿಲ್ಲ ಅವೆಲ್ಲ.
ಎಷ್ಟ ಅಂದ್ರ ಇವಾಗ ಅದೇ ಒಂದು ಹದ್ನೈದ ವರ್ಷದಿಂದ.
ಹ್ಮ್ ಹ್ಮ್ ಹ್ಮ್
ಹದ್ಮೈದ ಹದ್ಮಾರ್ ವರ್ಷದ ಹಿಂದ.. ಅವಾಗಿನ್ ಆಟನ ಚಂದ ಇವಾಗ ಎಲ್ಲಾ ಮಕ್ಳು ನೋಡ್ತಿನಲ್ಲ ಬರೀ ಫೋನು ಫೋನಗ ಬರೀ ಇವು
ಈಗೆಲ್ಲ ಅವ್ರೆ ನೀ ನೀನು ಫೋನೇ ನೋಡ್ತಿ. ಕೂತಗೊಂಡು ಹ್ಮ
ನ ಹ ನ ಹನ್ ಇರೋನ್ ನಾನ ಒಬ್ನೇ ಹೊರಾಗ ಮೈದಾನಕ್ ಆಟಾಡಕ್ ಹೋದ್ರ ನನ್ ಜೊತೆಗ್ ಆಟಾಡಕ್ ಬರೋರ್ ಯಾರು ಆ ಮನಸ್ಥಿತಿಗ ಇಲ್ಲ
ಹ್ಮ ಈಗೆಲ್ಲ ಎಲ್ಲಾ ಹೋಗ್ಬಿಟ್ಟಿರ್ತಾರೆ ಬೇರೆ ಬೇರೆ ಕಡೆ ಅದೇ. ಫ್ರೆಂಡ್ಸ್ ಇರೋದೇ ಇಲ್ಲ.
ಅವಾಗ ನಾನ್ ಬಾರಿ ಸ್ನೇಹತ್ರೆಲ್ಲಾ ಬಂದಾಗ ಕ್ರಿಕೆಟ್ ಆಡ್ತಿದ್ದೆ ಲಗೋರಿ ಆಡ್ತಿದ್ದೆ. ಶಾಲಾದಿಂದಾಗ್ ಕಬ್ ಬ್ಬಡಿ ಆಡತಿದ್ದೆ ಇದು ಗೊತ್ತ ಇನ್ನೊಂದು ಗಿಲ್ಲಿದೆ ಗಿಲ್ಲಿ ದಾಂಡು ಅಂತ ಗೊತ್ತ.
ಹ್ಮ್ ಗಿಲ್ಲಿ ದಾಂಡ. ಹ್ಮ್ ಆಡಿದೆ ಆಡ್ತಿದೀವಿ ನಾವುನು.
ಹ್ಮ ಮತ್ತೆ. ಇನ್ನೊ ಒಂದು ಗೌರ್ಮೆಂಟ್ದ ಸೈಕಲ್ ಕೊಡ್ತಿದ್ರರ
ಹಾ ಹಾ.
ದೊಡ್ಡ ಸೈಕಲಿಗೆಲ್ಲ ಕಾಲ ಇಲ್ಲ.
ಶಾಲೆಗ ಎಲ್ಲ.
ಅದು ಗೌರ್ಮೆಂಟ್ ಸೈಕಲು ಸೈಕಲ್ ಅದು. ಯಾವ ಬೇರೆಯವರ ಸೈಕಲ್ ಗವರ್ನಮೆಂಟ್ ಸೈಕಲು.
ಹ್ಮ್.
ನೀನ್ ಅಡಿ ಯಾ.
ಲಗೋರಿ ಆಡಿನಿ ಅದು ಉಪ್ಚಲ ಆಟ ಜಗ್ಗ ಆಡ್ತಿದಿವಿ ನಾವ್. ಉಪಚಲ್ಲೊ ಆಟ ಹ್ಮ ನಾಲ್ಕು ನಾಲ್ಕ ಏನ ಐದ ಆರು ಇದನ ಹಾಕದ ಬಾಕ್ಸ್ ಬಾಕ್ಸ್ ತರ ಒಬ್ಬೊಬ್ರು ಒಂದ ಒಂದ ಬಾಕ್ಸ್ ನ ಹಂತೇಲಿ ಗೆಟ್ ಗೆರೇ ಮೇಲೆ ನಿಂದ್ರಬೇಕ.
ಹಾ ಡಬ್ಬಿ ಹಾಕಿ.
ಹ್ಮ್ ಆ ಡಬ್ಬಿ ದಾಟಬಾರ್ದು ಆ ದಾಟಾಕ್ ಬಿಡ್ಬಾರ್ದ. ಹಿಡ್ಕೋಬೇಕ ಅವ್ರನ್ನ ದಾಟಿ ದಾಟಿದ್ರ ಔಟ್ ಆಗ್ಬಿಡದ್ ನಾವ್ ಅಂದ್ರೆ ಲಾಸ್ಟ್ ತನಕ ಹೋಗಿ ಅಲ್ಲಿದ್ರ ಉಸಕ್ ತರಬಾರ್ದ ಅವ್ರ ಒಟ್ಟ ಅಂದ್ರ ಉಪ್ಪು ತರಬಾರ್ದ. ಹಂಗಿತ್ತ ಅದ. ಜಗ್ಗ ಆಡ್ತಿದ್ದಿವಿ ನೋಡು ಅವಾಗ. ಸಣ್ಣವರ ಇದ್ದಾಗ ಜಗ್ಗ.
ಹ್ಮ್ ಚೆಂದ ಚೆಂದ.
ಈಗೊಂದ ಫೋಟೋ ನೋಡಿದೆೆ ನಾನ.
ಬಳ್ ಚುಕ್ಕ ಆಟ ಡಗ್ಗ ಆಡ್ತಿದ್ವಿ ನಾವ ಇಂತಾವೆಲ್ಲ. ಬಳ್ ಚುಕ್ಕಾ ಆಟ ಆಡ್ತಿದ ಆಡ ನೀವೆಲ್ಲಾ ಆಡೊಲ್ಲ ಬಿಡು ಬಾಯ್ಸ್ದ ಮತ್ತ ಹೆಂಗಂದ್ರ ನಮ್ಮ ಮನಿ ಹತ್ರನ ಒಂದ್ ಇದು ಇತ್ತ ತೇರ್ ಇತ್ತ ಆ ತೇರೊಳಗ ಲಾಸ್ಟ್ ತನ ಫುಲ್ಲು ಅದ್ರೊಳಗ ಹಶಿ ಹಕ್ತಿದ್ವಿ ನಾವು ಗೊತ್ತು ನಡಕ್ ಹೋಗಿ ಸ್ಟ್ರಕ್ ಆಗ್ಬಿಡ್ತಿದ್ವಿ ಅಂದ್ರ ಅಲ್ಲೇ ಕೂತ್ ಬಿಡ್ತಿದ್ವಿ ಇಳಿಯಕ ಬರ್ತಿದ್ದಿಲ್ಲ ಅತ್ತಾಗ ಮ್ಯಾಗೂ ಇಲ್ಲ ಇತಾಗ ತಳಗೂ ಇಲ್ಲ ನಡಕ್ ಸಿಕ್ಕಕೊಂಡ ಬಿಡ್ತಿದ್ವಿ ಫುಲ್ಲ ಉಸಿರಾಡೋಕೆ ಆಗ್ತಿದ್ದಿಲ್ಲ ಅವಾಗ. ಹಂಗ ಮಾಡ್ತಿದ್ವಿ ಜಗ್ಗ ಉಡಳತನ ಮಾಡ್ತಿದ್ವಿ ನಾವುನು ಒಟ್ಟ. ಒಟ್ಟ ಮನ್ಯಾಗ ಇರ್ತಿದ್ದಿಲ್ಲ ನಾವುನು.
ಇವಾಗ ನೋಡ ಹಿಂಗ ಆಗಿ ಬಿಟೈತಿ. ಜೀವನಪು ಎಲ್ಲಾ ಬರೆ. ಕೆಲ್ಸ ಮಾಡು ಅದು ಮಾಡುದು ಇದು ಮಾಡುದು ಬರ ಎನ ಕೆಲ್ಸ ಜವಾಬ
ಹ್ಮ್
ಹಾ ಕೊಡ ಮತ್ತೆ
ಮತ್ತೇನಿಲ್ಲ ಅದೇ ನಮ್ದು ಚೆನ್ನಾಗಿತ್ತ ಅಲ್ಲಿ ಊರಿಗ್ ಹೋದಾಗ ಫುಲ ಅಲ್ ಒಳ ಗಟ್ಟ ಮನ್ಯಾಗ ಇರ್ತಿದ್ದಿಲ್ಲ ನಾವು ಬರೇ ಗುಡಿಗ್ ಹೋಗೋದು ಬರೇ ಆಟಾಡೋದು ಬರೀ ಇದೇ ಮಾಡ್ತಿದ್ವಿ ಹ್ಮ್ ಒನ್ರಿ ಅಂಕರ ನಾವು ಶಾಲೆಯಿಂದ ಬರೋ ಮುಂದ ಹ ಬಸ್ ಬಂದಿದ್ದಿಲ್ಲ ಅವಾಗೈತಲ್ಲ ಅ ಅಲ್ಲಿ ಓಡ್ಯಾಡ್ತಿರ್ತಾರಲ್ಲ ಅವ್ರ ಜೊತಿ ಬಂದ್ ಬಟ್ಟವಿ ನಮ ತಾಯಿಗೆ ಹೇಳೇ ಇಲ್ಲ ನಾವು ಬರರ್ತಿವಿ ಬೇರೆೆಯರ್ ಜತೆ ಅಂತ ಅವೇನ್ ಫೋನ್ ಇಲ್ಲ ಏನ ಇಲ್ಲ ಅವ್ರ ಜೊತೆ ಬಂದ್ಬಿಟ್ಟಿವ ನಮ್ಮ ನ ನಮ ತಾಯಿ ಉಷ್ಟು ಇದು ಕಡೆ ಹೋಗಳ ಅಲ್ಲಿ ತನ್ಕ ಅಪೀಸು ಶಾಲೆ ತನಕ ಹೋಗಿ ನೋಡ್ಕೊಂಡ್ ಬಂದಳಾವ್ ಅಲ್ಲಿ ಇಲ್ಲೇ ಇಲ್ಲ ಅವ್ರ ಯಾರೋ ಗೊತ್ತಿಲ್ಲಾರದ್ರ ಜೊತಿ ಬಂದ್ಬಿಟ್ಟಿವ ಹಂಗೆ ಅವ್ರ ಜೊತಿನ ಆಮೇಲೆ ನಮ್ಮೊಮ್ಮಿಗೆಗ್ ಗೊತ್ತಾಗಿ ಗೊತ್ತ ಗೊತ್ತಾಗಲ್ಲ ನಿಮಗ ಹಂಗ ಹಿಂಗ ಅಂತ ಹೇಳಬ ಭಯದ ಭಯದ ಅದಾದ್ ಅದ ಆಸ್ ಅನ್ಸದ್ ನಾವು ಹಂಗಂಗ ಹೇಳ್ದ ಕೇಳ್ದ ಬಂದಿದ್ದೆಲ್ಲ ಅಂದ್ರ ಉಳ್ಕಿ ಟೈಮ್ಗೆಲ್ಲಾ ಫುಲ್ ಹ ಹೇಳ ಹೇಳ ಬರ್ತಿದ್ವಿ ಅವತ್ ಒಂದ ದಿನ ನೋಡು ಹೆಂಗ ಆಗಿತ್ತಂದ್ರ ಯಾರ್ಗು ಹೇಳೇ ಇಲ್ಲ ಹಂಗಗೆ ಬಂದ್ಬಿಟ್ಟಿವವಿ ಇಬ್ರೇ ಸಣ್ಣರ್ ಇದ್ವಿನ ನಾವ್ ಮಮ್ಮಿ ಫುಲ್ ಹೆದರ್ಕೊಂಡ್ಬ ಬಿಟ್ಟಿದ್ರು ಎಲ್ ಯಾರೇನ ಉಳ್ ಹ ಎಲ್ಲೋಗಾರೆೇ ನೀವ್ರಂತೇಳಿ ಹ್ಮ್ ಹ್ಮ್ ಹ್ಮ್ ಹಲೋ ಹಲೋ
ಹಲೋ
ಏ ಹಲೋ ಕೇಳತದ ಹ್ಮ್ ಚೆನ್ನಾಗಿತ್ತ ಅವಾಗನ ಫುಲ್ ಮಸ್ತವಿ ಹ್ಮ್ ಹ್ಮ್ ಹಲೋ
ಆದ್ರರಿ ಅಲ ಒಂದ್ಸಲ ನಮ ತಮ್ಮ ರಾತ್ರಿ ಹಳೆ ಮನಿ ನಮ್ದು
ಹ್ಮ್
ಹ ಮಕ್ಕಾಂಬಟ್ಟ ನ
ಹ್ಮ್
ಮಖಾಂಡ ಬ ಸೋಫಾ ಕೆಳಗ ಉಳಿ ಬಿಟ್ಟಾನ ಶೋಕೋ ಅತದ ಅದು ಕಟ್ ಕಟ್ಗಿ ಮಂಚ ಅದ ಅದು ಅಟಿ ಮಂಚ ಒಂದು ಒಳ್ಳೆ ಬಿುಟ್ಟನ್ ಕೇಳಗ ನಾವ್ ಮನಾಗೆಲ್ಲ ನಮ್ಮ ಅಪ ಅಪ್ಪ ನಮ್ಮವ ಎಲ್ಲಾ ಹೋಗ್ಬಿಟ್ಟಾನ ಎಲ್ಲಾ ಹೋಗಟ್ಟಾನ ಅಂತ ಅಲ್ಲಿ ಮನ ಅಷ್ಟು ಊರೆಲ್ಲಾ ಹುಡ್ಕಡೆ ಗೊತ್ತಾ ಆಮೇಲೆವು ಅಲ್ಲಿಂದ ಏದ ಮ ಬಂದೆ ಗೊತ್ತಾಗತಿ ಈ ಮಕ್ಕಂಡನ ಅಲ್ಲಿ ಕೆಳಗ ಅಂತ
ಅಲ್ಲಿ ತನಕ ಗೊತ್ತೇ ಆಗಿಲ್ಲಾನ ಯಾರಿಗು
ಪಕ್ಕಾ ಗೊತ್ತಾಗ್ಲಿಲ್ಲ ಹಳಳಿ ನಮ್ಮಮ್ಮ ನಮ್ಮಮ್ಮಿ ಹಲಕ್ ಶಾರ್ಟ್ ಮಾಡ್ಬಿಟಾರ ಎಲ್ಲಾ ಹೋಗ್ಬಊಟನ ಮಗ ಅಂತಂತಂದೆ
ಹ್ಮ್
ಆವಾಗಿನ ಮನೆಗಳ ಚಂದ ಹಳೆ ಮನೆಗಳು ಕಟಿಲು ಕಂಬ
ನಮ್ದು ಈಗೂ ಹಂಗ ಆಯ್ತದ ನಮ್ದು
ಹ್ಮ್ ಭಾರಿ ಮಸ್ತ್ ಆಗುತ್ತ್ ಅಷ್ಟೇ ಹುಷಾರು ತಂದ್ರೆ ಆಗಿತ್ತ ಆ ದಿನಗಳೇ ಒಂತರ ಭಾರಿ ನಮ್ ಮನೆಗೆಲ್ಲಾ ಫುಲ್ ಕಂಬ ಮುಂದಕ್ ದನ ಕಟ್ಟಾಕ್ತಾ ಜಾಗ ಮನೆ ಒಳಗ ದನ ಕಟ್ಕ್ಯಾಂತಿದ್ವಿ ಗೊತ್ತಕಂಗ ಇವಾಗೆಲ್ಲಾ
ನಮ್ದು ಹಂಗೆ ಇತ್ತು ಅಂದ್ರ ನಮ್ದು ಹಂಗೆ ಐತೆ ದಂಧಕ್ಕಿ ಒಳಗೈತ್ ತ್ತ ನಮ್ದೆಲ್ಲ ಫುಲ್ಲು ನಮ್ಮೂವು ಎಮ್ಮಿ ಎಲ್ಲ ಇದ್ವು ಈಗಿಲ್ಲ ಆವಾಗಿದ್ದು ಫುಲ್ ದಂದಕ್ಕಿ ಇತ್ತು ಒಳಗ ಎಲ್ಲ ನಾ ಹಂಗವಾಗ
ಇವಾಗ ನಮ್ಮುವು ದನ ಅದಾವ ಎಮ್ಮೆ ಆಕಳ ಅವೆಲ್ಲ ಅದಾವ ಪಡ್ಸ್ ನಾವು ಮನ್ಯಾಗ ಯಾವ್ದು ಕಟ್ಟಲ್ಲ ಎಲ್ಲ ಹೊರಗ ಎಂಟ್ ತೆಂಗನ್ ಗಿಡ ಅದಾವ ತೆಂಗಿನ ಗಿಡ್ದಾಗ್ ಕಟ್ಟ್
ಸರಿ ತಗೊ ಮತ್ತೊಮ್ಮೆ ಹಚ್ತೀನಿಂತ
ಹ್ಮ್
ಹ್ಮ ಸರಿ